ಹಲೋ
ಹಾ ಹೇಳಣ
ಏನ್ ಮಾಡಕ್ುವಂತಪ್ಪಾ
ಏನ್ ಇಲ್ಲ ನೋಡು ಓದ್ತಾ ಕುಂತಿದೆ ಹೋದ ಕುಂತಿದ್ದೆ ಈಗ ಸ್ವಲ್ ಫೋನ್ ಕೇಗತ್ಕಂಡೆ
ಊಟ
ಊಟ ಆಗದಾನ ನಿಮ್ದು
ನ ನಂದ ಆಯ್ತಪ್ಪಾ
ಏನ್ ಮಾಡ್ಕತಿ
ಏ ಎಲ್ಲ ಸುಮ್ಮ ಮಲ್ಕಾಲ್ದೆ
ಹೌದಾ
ಕ್ರಿಕೆಟ್ ಆಡಕ್ ಹೋಗದದ ಅಂತ ಮಾಡಿದೀನಿ
ಹೂ ಹೂ ಹೂ
ಏನ ಗತ್ತಬೇಕಲ್ಲ ಬರ್ತಾ ಇದೆ ಹಾ ನಿಮ್ಮೂರಲ್ಲಿ
ನಮ್ಮಲ್ಲಿ ಮತ್ತ ಮೇರೆಂತಿಸದ
ಹಾ ಬಿಸ್ಲ್ ಇದೆ
ಹಾ ಕಾಪಟ್ಟೆ
ಎಲ್ಲಿ ನೀವು ಇರು ಕರ್ನಾಟಕದಲ್ಲೇ ಆಂಧ್ರದಲ್ಲ
ಕರ್ನಾಟಕ ಅಂದೋಲನ ಸುರ ಪೂರ್ ಹ
ಸುರಪುರ ಪಾಕಿಸ್ತಾನ್ ಹತ್ರ ಬರ್ತಾ
ನಲ್ಲಣ
ಹಾ
ಯಾದ್ಗಿರಿ ಹತ್ರ ಬರುತ್ತೆ
ಹಾ ಹಂದುೂ ವೇಜ ನಿ
ಹಾ ನೀವು ಮುಂದುವಿರಲ್ಲಾ
ಅ ಅನ್ಪಡ ಇದಲ್ಲ ಅ ಜಾಸ್ತಿ ನಮ್ದು ದಕ್ಷಿಣ ಕನ್ನಡ
ಹ ಮುಂದುವಾರದ್ ಬಿಟ್ರಿ ಏನ್-
ಹಾ
ಮತ್ ಉತ್ತರ ಕರ್ನಾಡಕ ಮ ಬರ್ತಾವಲ್ಲ ಮತ್ ಉತ್ತರ ಕನಾಡ ಬರ್ತಾವಲ್ಲ
ಬಟ್ ನ್ ಫ್ರೆಂಡ್ ಒಬ್ ಉತ್ತರ ಕನ್ನಡದತಿದ್ದೆ ನಮ್ಮ ಫ್ರೆಂಡ್ಲ್ಲ ನಾಕ್ತನ ಅಷ
ಹೌದಾ
ಹ ಮತ್ತೆ ಗೇಮ್ ಆಡಿಲ್ವಾ
ಹಾ
ಏನ್ ಮಾದಕುಂತಿ
ಏನಿಲ್ಲ ಸುಮ್ಮನೆ ಎಷ್ಟೊತ್ತನ ಓದ್ತಾ ಇದ್ದೆ
ನಮ್ಮ್ ಫ್ರೆಂಡ್ ಕಾಲ್ ಮಾಡಿಲ್ವಾ
ಫೆಂಡ್ಸ್ ಯಾರು ಮಾಡಿಲ್ಲ
ನಿಮ್ ಕಾಲೇಜ್ನಲ್ಲಿ ಫ್ರೆಂಡ್-
ಕಾಲೇಜ್ ಫ್ರೆಂಡ್ ಮಾಡೇ ಇಲ್ಲ
ಯಾಕ ಮಾಡಿಲ್ಲ
ಮಾಡ್ಬೇಕಂದ್ರೆ ಸುಮ್ಮನೆ ಅವದಕ್ಕೆ ಇವಾಗ ಎರಡು ದಿನ ಆಯ್ತು ಮಾಡಕ್ ಉಂಟು
ಮಾಡಿಲ್ಲ-
ಅವ್ರೇಗ ಮಾಡ್ಲಿ ಅಂತ ಇದನ್ ಕೇಳ ಕೇಳಿಲ್ಲ ನಾನಾಗಿ ಮಾಡ್ಬೋದೇಏನ ಅಂತ
ಹೂ ಹೂ
ಅದ ಅವ್ರ ಫೋನ್ ಚೂರ್ ಖರಾಬ್ ಆಗೈತಲ್ಲಾ
ಹ
ಹಾಗ ಇ ಕೇಳಿಲ್ಲಾ ಇನ್ನೊಂದ್ಸರಿ ಇವತ್ ಮಾಡಿದೆ ಅಂದ್ರೆ ಕೇಳ್ತೀನಿ ಮಾಡ್ಬೋದ ನನ್ಿದೆ ಅಂತ ಮಾಡಂದ್ರೆ ಮಾಡೋದು ಇಲ್ಲಂದ್ರೆ ಇಲ್ಲ
ಹಾ
ಹೂ
ನಿಮ್ ಫ್ರೆಂಡ್ ಇಲ್ಲಿ ಹೋಗಿದಾನೆ ಅವುಲ
ಹಮ್ಲ ಊರಲ್ಲಿ
ಯಾವ ಊರು
ಜೈನಾಪು
ಜೈನಾಪುರ
ಹಾ
ಇ ಉಡ್ಕೊಂಡಪ್ಪ ಮಾಡಿದಯ ಇರ್ತಾನ ನಾನು ಸ್ಟಡಿ ಮಾಡಿದೆೆ ಏನ
ಹಾ ಸ್ಟಡಿ ಮಾಡಿದೆ
ಕ್ವೆಶ್ಚನ್ ಕೇಳ
ತಕ್ಷನ್ ಬೇಡ ನಾವ್ ಅಂತೂ ಅಂತ ಬರಿ ಓದಿಲ್ಲ ಇನ್ನು
ಹೌದಾ
ಹೌ
ವಾಲ್ ಜಗ ಸೊ ಒಂದು ನಮ್ಮ ಹುಡ್ಗಿ ಹೊರಗಡೆ ಹೋದಲ್
ಹಾ ಹಾ ಹೀಗೆ
ಹ ಹಾ
ಹೌ
ಜಿಲ್ಲೆಗಳು ಎೇಸದ ನಮ್ಟ ಸ್ಟೇಟ್ ಅಲ್ಲಿ
ಹಾ
ಜಿಲ್ಲೆಗಳು ರ್ ತರ್ಟಿ
ಥರ್ಟಿ ಅಲ್ಲ ಗುರ ಮೂವತ್ತ ಎರಡುಿದೆ
ಮೂವತ್ತೆ ಇಿದೆ ಮೂವತ್ ನಾಲ್ಕ ಆಗಿದ ಅಲ್ಲ ಗುರು ಹೂ
ಹಾ ಹೋ
ಹ ಹೇಳ್ ಅಣ್ಣ
ಇನ್ನುೂ ಯಾವ ಹೊಸದ ಸೇರ್ಪಡೆಗಿದೆ
ಅದ ಪಕ್ಕಸ ಪಡ ಹ ನಿ ಮಣ್ಣ ಪನ ಚಲ ಸತ
ಇಲ್ಲ ಫೋನ್ ಮಾಡಿಲ್ಲ
ಮತ್ತೆ ಮತ್ತೆ ರಿಸಲ್ಟ್ ಆೋಗಬಿಡ್ತಾರೆ ನಿಮ್ದು
ರಿಸಲ್ಟು ಇನ್ನುೂ ಗೊತ್ತಿರೋಣ ನೀವು ಏನ್ ಹ್ತಾ ಇರೋದ
ನಾ ಅ ಎಂಜಿನಲ್ಲಿೋಗ ಓದ್ತಾ ಇದೀವಿ ನಾವು
ಇಂಜಿನಿಯರಿಂಗ್ ಯಾವ್ದ ಮನಿ ಕಟ್ಟದ
ಮನೆ ಕಟ್ಟಾವೆಲ್ಲ ಮನೆ ಪ್ಲಾನ್ ಆಗಿ ಕೊಡ್ತೀವಿ
ಕಟ್ಟ ಕಟ್ಟದಾನ
ಕಟ್ಟೋದೆಲ್ಲ ಪಾನ್ ಹಾಕಿ ಕೊಡತು ಕಟ್ಟದ್ ಮೆಸ್ರ ಕಟ್ಟತರ
ನೀವೇ ಕಡ್ತರ ಅಂದ್ರೆ ಇಂಜಿನಿಯರ್ ಮಾಡಿದಾರ
ಇಲ್ಲ ನಾವು ಪ್ಲಾನ್ ಆಗಿ ಕೊಡ್ತೇವಿ ಹಂಗ
ಮುಂದ್ ನಾವು ಕಟ್ಸಿದ್ರೆ ಬರ ಕುಂತತ್ಪ್ಪ ಪ್ಲಾನ್ ಆಾಕ್ತ್ತೆ
ಬಟ್ ಅಮೌಂಟ್ ಆಗುತ್ತೆ
ಅಮೌಂಟ್ ಆಗತ್ತಾ
ಹೂ ಒಂದು ಮನಿ ಪ್ಲಾಂಗ್ ಒಂದ್ ಲಕ್ಷ
ಒಂದು್ ಲಕ್ಷ
ಒಂದು ಲಕ್ಷ ಜಾಸ್ತಿನ ಆಗ್ಬೋುದು ಕಡಿಮೆ ಅಂತ ಆಗಲ್ಲ
ಹಾ ಹಾ ಹೀಗೆ
ಹ ಮತ್ತೆ ಪ್ಲಾನ ಕೊಟ್ಟಿರ್ತೀಲ್ಲ
ಹಾ ಹಾ ಪ್ಲಾನ್ ಆಗ ಮ ಹೆಸರಿನ ಆಗಲ್ಲ ಪ್ಲಯಾನ್
ಏನು
ಬೇಸರಿನ ಪ್ಲಾನ್ ಆಗ್ತಾನಲ್ಲ
ಹೆಸರಿ ಅಣ್ಣ ಉತ್ಸವ ಈ ಕಡೆ ಆಡು ಈ ಕಡೆ ಆರಡು ರೂಮ್ ಕೊಡ್ತಾನೆ ಅಣ್ಣಗ ಈ ಕಡೆ ತಮ್ಮಗೆ ಎರಡು ರೂಮ್ ಕೊಡ್ತಾವ್
ಹ ಮತ್ ನೀವೇನ್ ಹಾಕ ಕೊಡ್ತರ ನೀವು ಮೊನ್ನೆ ಪ್ಲಾನ್ ಆಯತರಲ್ಲ
ಬೆಡ್ರೂಮ್ ಹಗ್ತವಿ ಒಳಗಡೆ
ಬೆ ನಾವ್ ರೂಮ್ ಇರೋದ ಬೆಡ್ ಮಾಡ್ಕಂದ್ರೆ ಅದೇ ಬೆಡ್ ರೂಮ್
ಅಲ್ಲಾ ಮತ್ತೆ ನೋಡಿ ಒಂದ್ ಸಾಯ ಫಸ್ಟ್ಟಟ್ ಮಾಡ್ಬೋಡಲ್ಲ ಅದಸ್ ಇ ಮಾಡ ಹಾ
ಹಾ
ಹ ಇವಾಗ ಎಲ್ಲಿನೆ ಬಸ್ ಸ್ಟ್ಯಾಂಡ್ಲ್ಲಿ ಕುಂತು ಹ
ಏನು
ಬಸ್ ಸ್ಟಂಡ ಅಲ್ಲಿ ಕುಂತಿರ್ತಾರೆ ಬಸ್ ಸ್ಟ್ಯಾಂಡ್ ನಿಮ್ದಾಗ ಬರ್ತಾ
ಹಾಗೆಂತ ಅಲ್ಲಿಿಲ್ಲ ನಾನು
ಹ
ಹಾಗಂದ್ರೆ ನಾವ್ ಹಾಸ್ಟೆಲ್ ಮಕಂಟ್ರೀವಿ ಹಾಸ್ಟೆಲ್ ನಮ್ದಾಗತ್ತ ಇಲ್ವಲ್ಲ
ನಗತ್ತೆ ನಿಮ್ದು ತ್ರ್ರೀ ಇಯರ್ಸ್ ಅಲ್ಲ
ಹಾ
ಪ್ರಿಯರ್ಷ ಪ್ರಿಯರ್ಸ ಆದ್ಮೇಲೆ ಹೋಗ್ಬೇಕಲ್ಲ ಮುಂದೆ ಏನ್ ಮಾಡ್
ನಿಮ್ದು ಫೋರ್ ಇಯರ್ಸ್ ಅಲಾ ಫೋರ್ ಇಯರ್ಸ್ ಅಲ್ಲಾ ನಿಮ್ದು
ಹಾ
ನಿಮ್ದು ಎಂಜಿನಿಯರ್ದು
ನಮ್ ಇದೇ ಕೂಡ ಫೋರ್ ಇಯರ್ ನಮಗೆ
ಹೂ
ಇನ್ ಎನ್ ಮಾಡ್ತೀಯ ಅಂದ ಡಿಗ್ರಿ ಮುಗ್ಡ್ಮೇಲೆ
ನಾನ್ ಇನ್ನುೂ ಓದ್ತಾ ಇದ್ದೀನ ಅಲ್ಲಾ
ಇ ಓದ್ತಾ ಇದೆ ಮುಂದೆ ಮುಗಿದ್ರೆ
ಮುಂದೇ ಮುಗ ಡಿಗ್ರಿ ಮುಗಿಯಮ್ಮಮ್ಮಂಟ ನೀವು ಹೊಡಿದ್ರೆ ಆಯ್ತದೆ ಎಲ್ಲಾ
ಹ ಬಿಸ್ನೆಸ್ ನೋಡ್ಬೇಕ ಏನಾವ್ ತರಕಾರಿ ಇದೆ
ನಾ ಇಲ್ಲಿ ನಮ್ ರೂಮ್ ಅಲ್ಲಿ ದೇವಣ ಅಂತಬ್ನಿ ಅವನು
ಹೂ
ಅವ್ನ್ ಕೇಳ್ತೇನಿ ಅವ್ ಇವಾಗ ಬಿಿಯ ಮುಗಿತಾ ಇದ್ದ
ಹಾ
ಅವ್ನ್ ಕೇಳ್ಬಿಟ್ರೆ ಹೇಳ್ತೀನ ನಾನ್ ನಿಮ್ಗೆ ಏನ್ ಮಾಡ್ಬೇಕಂತ ಅಂದ್ರೆ ಅವನ್ ಬ ಅವನ್ಿಗೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತೈತೆ
ಹೌದ
ಹಾ
ನಿಮ್ ರೂಮಲ್ಲಿ ತಾಪ ಅಲ್ಲಿ ಇರೋ ತಾ ನಿಮ್ಮ್ಊರಲ್ಲಿ ಏನು ಚೆ ನ್ ಜಾಸ್ತಿ
ನಾನ ಏ ಇಲ್ಲಪ್ಪಾ
ಹಾ
ನಮ್ ರೂಮ್ ಅಲ್ಲಿ ಅವನೇ ಒಬ್ನ ದೇವ ಅಂತ ಅವನೇ ಒಬ್ನು
ಹಾ
ಅವನ್ ಮಾತ್ರ ಕ್ರಿಕೆಟ್ ಅರ್ಸ ಟಾಪ್ ಓದಿದ ಟಾಪು
ಹೌದಾ
ಹಾ
ನಿಮ್ದ ಒಂಬಂದು ಒಂಬತ್ತುಲ್ವಾ ಒಂಬತ್ತ
ಒಂಬತ್ತು
ಹೂ ಹ
ಮಾರ್ತ ಅವನ ಅ ಮಾರ್ತಂತ ಹಬ್ಬ ಅವನು
ಹೌದಾ
ಹಾ ಸೇಮ್ ವಿನ್ಯಸ್ರವನಿ ಅವನು
ನನ್ನ
ನಿಮ್ಮ್ ಹೆಸರ ಅವನೇ ಅವ್ನು
ಹೌದ
ಹಾ ಒಂದು ಎಡಳ್ಳಿ ಅಂತ ಊರು
ಹಾ
ಹೌನ್ ಅವ್ನ್
ಹೇಳ ಹೇಳಿ ಇಲ್ಲಿ ಸುರ್ಪುರ್ ತಲ್ಲೂಕು ಹತ್ರಾನ
ಹಾ ಸವರಿಪಡ್ತಲ್ಲ ಕುಣ್ಕಿ ಹತ್ರ
ಭಾನಕ ಒ ಸುರಪುರ
ಓಸಿ
ಏನ್ ಸಮಾಚಾರ
ಹೂ ನಂದು ಸುರಪುರ
ಮಾತ ಕ್ಷೇತ್ರ ಯಾವ್ದು ಬರುತ
ಅದಕ್ಷತ್ರ ಸ್ವಲ್ಪರ್
ಮಾತ ಕ್ಷತ್ರ ಶಾಪು ಬರ್ಲ್ಲಾ ನಿಮ್ದು
ಇಲ್ಲ ಇವಾಗೆಲ್ಲ ಸುರ್ಪರಾಗೈತೆ
ಹ ಓಟ್ ಹಾಕಿದ್ದನ್ ಶುರ್ಪುರ್ಂಬದರು
ನಮ್ದ ಇನ್ನು ಹೋಟೆಲ್ ಇಷ್ಟೇ ಬಂದಿಲ್ಲ
ಅದ ಏನು ನೀನ್ ನೋಡ್ರ ಮುದುಕ ಆಗಿದಿ ಇನ್ನು ಓಟ್ರ ರೆಡಿ ಮಾಡ್ಸಿಲ್ಲ
ಯಾರ್ು ಬರ ನಾನ್ ಇವಾಗ ಎಷ್ಟ್ ಹತ್ತೊಂಬತ್ತು ವರ್ಷ
ಹ ಮತ್ತೆ ಹದ್ಿನೆಂಟು ವರ್ಷಗೆ ಮಾಡಿಸಸ್ತಾರ
ಅದು ನಮ್ಮ ಕನ್ನಡ ಸಾಲಿನಲ್ಲಿ ಇಸ್ಕೊಂಡ್ರ ಮಾಡ್ಸನ ಅಂತ ಇನ್ನು ಮಾಡ್ಸಿಲ್ಲ
್ ಮಾಡಸಿದ್ ಗೊತ್ತಿಲ್ಲ ನೂರು ರೂಪಾಯಿ ಕೊಡ್ರ ಮಾಡಿ ಕೊಡ್ತಾರಲ್ಲ ಕೆಲಸ
ಎಲ್ಲ ಕ್ಣರು ಮಾಡಿ ಕೊಡ್ತಾರಾರೆ ಅವರು ನಾನ್ ಮಾಡ್ಸ್ತೇ ಅಂದ್ರೆ ನ್ ಸರ್ ಕೇಳಲಿಲ್ಲ ಇಲ್ಲ ನಾವೇ ಮಾಡ್ತೀವ ಅಂತಂದ್ರೆ ಅವ್ರು
ಉದ್ರಿ ಅನ್ಬಿಟ್ರ ಏನ್ ಬೇಕ್ರ ಮಾಡಬ ಬಿಡ್ತಾರೆ ಏನೋ ತೊಗೊಂಡರ
ಆ ಉದ್ರಿ ಅಲ್ಲ ನಾವ್ ಹೇಳ್ದಿವಿ ನಮ್ ಸಾರಿಗೆ
ಹ
ಅಂದ್ರೆ ಅವ್ರು ಬೇಡಪ್ಪಾ ಇಲ್ಲ ನಾವೇ ಮಾಡಸ್ಕ ಕೊಡ್ತೀವಿ ಅಂದ್ರ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಮಾಡಿದರಾ ನಮ್ಲಸ್ ಮೇಟ್
ಹೌರ್ನಲ್ಲ
ನಮ ಸಾರ್ ನೇಮ್ ಬಸವಣ್ಣ
ಬಸವಣ್ಣ ಸೊಸಿಯಾಲೋಜಿ ಹೇಳ್ತಾರಲ
ಅವ್ರ ಸೊಷಾಲಜಿ ಹೇಳೋದಿಲ್ಲ
ಹಾ
ಅದು್ ಸಂಸಾರ ಸಮಸೆಾಸ್ತ್ರ ಪ ಸಿ ಬರುತ್ತೆ ನಾ ಇನ್ನುೂೈಸ್ಕೂಲ್ ಹೇಳ್ತ ಇರೋದು
ಹೈಸ್ಕೂಲ್ ಸಾರಾ ಸೋಷಾಲಾಜ್ ಸ್ಕೂಲಲ್ಲಿ ಇಲ್ಲ ಏನು
ಹಾ ಹ ಇ ಸ್ಕೂಲ ಅಲ್ಲಿ ಹೆಂಗ ಬರ್ತೆ ಸೋಷಿಯಲ್ ಲಾಜಿ ಸಮಾಜ ವಿಜ್ಞಾನ ಬರ್ತೆ ಸೋಷಿಯಲ್ ಸೈನ್ಸ್
ಅದೇ ಅಂತು ನಾವು ಸುಸಲ್ತೆ
ಸೋಷಿಯಲ್ ಸೈನ್ಸ್ ಬೇರೆ ಸೋಷಿಯಾಲಜಿ ಬೇರೆ ಅಣ್ಣ
ಹೌದ
ಇದು ಸಮಾಜ ವಿಜ್ಞಾನ ಇದು ಸಮಾಜ ಶಾಸ್ತ್ರ ಶಾಸ್ತ್ರಕ್ಕೂ ವಿಜ್ಞಾನಕ್ಕೂ ಒಂದ್ ವರ್ಡ್ ಮಿಸ್ಟೇಕ್ ಇದೆ ಶಾಸ್ತ್ರ ಅಂದ್ರೆ ಶಾಸ್ತ್ರ ವಿಜ್ಞಾನ ಅಂದ್ರೆ ಸೈನ್ಸ್
ನಿ್ಾಕಲ್ಲ ವ್ಯತ್ಯಾಸ ನಿಶ್ ಯಾಕಂದ್ರೆ ತಪ್ಪತು
ಓ ವ್ಯತ್ಯಾಸ
ಹೂ
ಹೌದಾ
ನೀ ಏನ್ ಕುಡಿಬೇಕು ಕೀ ಕುಡಿತೀರಾ ನೀವು
ಆಯ್ತ್ ಈ ಕುಡ್ತೀವಿ ನೀವು ಕುಡಿತೀರಾ
ಹಾ
ನೀವು ಕುಡಿತೀರಾ
ಹ ಅ ಅದಲ್ಲ ಇಲ್ಲ ನಾವು ಜಂಕ್ ಫುಡ್ ಎಲ್ಲ ಇದು ಮಾಡ ನಾವು
ಜಂಕ್ ಫುಡ್ ತಿನ್ನದಿಲ್ವಾ
ಹಾ
ನಾವ್ ತಿಂತೀಪ್ಪಾ
ಅವೆಲ್ಲ ತಿಂತೀರಾ
ಹಾ
ಹೂ ಮತ್ತೆನ್ ಜಿಮ್ಗೆ ಹೋಗ್ತೀರಾ ಅಂದ್ರಿ ನೀವು
ಜಿಮ್ ಇಲ್ಲ ಜಿಮ್ಗೆ ಹೋಗಲ್ಲ ಇಲ್ಲ ರೂಮ್ ಅಲ್ಲಿ ಜಿಮ್ ಮಾಡಿ ಇರ್ತವಿ
ಹೌದ ಫ್ರೆಂಡ್ ಹೇಳ್ದ ನಿ ಮುಖಾ ನೋಡಕ್ ಪಿರ್ಸ್
ಹೌದಾ ನಮ್ಗೆ ಬೇರೆ ಕಾಾಲ ಬರ್ತೈತೆ ನನ್ ಆಮೇನ್ ಮಾಡ್ಲಾ
ಹಾ
ನಮ್ಗೆ ಬೇರೆ ಕಾಲ ಬರ್ತಾ ಇದೆ
ಬೇರೆ ಕಾಲ್ ಬರ್ತಾ ಇದ್ಯಾ ಯಾರು ಫೋರ್ಟಿ ಟೂ ಮಾಡ್ತಾಾರೆ ಕಾಲು ನಿಮ್ಮಣ್ಣ
ಹಾ ಪಟ್ಟಿಟ್ಟು
ಹಟ್ಟಿು ನೀನ್ ಫೋ ನಂಬರ್ ಇಲ್ಲ
ನಾನ್ ಮಾಡ್ತೇನೆಿಲ್ರರಿ
ಸರ್ಮ್ ಕಾಲ್ ಬರ್ತದೆ